ಸ ಮಕ್ಕಳ ಇ ಅ ಮುಳ್ಳ್ಯಗಿರಿತ ರ ಗಾಳಿ ಒಳಗ ಗ ಹಲೋ
ಹೇಳ ಹೇಳ ಹೇಳ ಏನ್ಡ್ದ ಏನ್ ನ್ಡ್ದ
ನಿಮ್ದ ಏನ್ ನಡೆದದ ಅಲೋ
ಹೆಂಗಣ ಬ್ರ ಸಾಕರ
ನಿಮ್ದ್ ಹೆಂಗೈತ್ರೀ ಸೌಕಾರ ಆಗದ ಅಲ್ರಿ ಕೆಲ್ಸ
ಕಾರ್ಯಕ್ ಬ ನಮ್ ಕಾರ್ಯಕ್ಕ ಹನೆ ಬರಕ್ ಬಂದ ನಮ್ಗ
ಹಾ ಹೆಂಗ ಎಷ್ಟದಾವ
ಆರಾಮ ಆರ
ಹಾರಾ ನಮ್ಮೂರ ಇಷ್ಟ ಬೋರ್ಡ್ನು ಹೋಯ್ತಾನೆ ಹೇಳು ತಗೊಂಡು ಕಾಯ್ಲಕ್ಕ
ಸ ಮ
ನಿಮ್ದು ಎಷ್ಟು
ಹಾ
ನಿಂಬು ಅಲ್ಲೇ ನಿಂಬು ಎಷ್ಟ ಅಲ್ಲ ನಿಂಬು
ಯೇನಾ
ದನಾ
ಅ ಏಳ ಅವ ಏಳು
ನಿಂಬುವ
ಹಾ
ಹ್ಮ
ಒಂದ್ ಹೆಮ್ಮ್ ಕಡೆ ಆದದ ಮನೆಾಗ್ಬ ಬಿಟ್ಟು ಬನ್ನಿ
ಹಾ
ಒಂದ್ ಖರದ ಮನೆಯಾಗ ಬಿಟ್ಟು ಬಂದ್ನಿ
ಹ್ಮ್
ಹ್ಮ್
ಕರ
ಹಾ
ಅದ ನೋಡ್ಕೊಂಡ್ ಬರೋಕಿಲ್ವ ಮತ್ತೆ
ಬರ್ಕೊಂಡ ಮೊನ್ನಿ ಆಗ ಸ್ವಲ್ಪ ಹಾಲು ಕುೂತಿದ ಮನೆಾಗ ಕೂಟ್ಟ ಬಂದುಿ
ಸಣದದ ನ
ಹ್ಮ್ ಶಣವ ಶಣವತ ಪಣದ ತ್ಣದದ
ಬರ ಆ ಬರ ಆಕಳ ವಯ ವೈ ನಾವ
ಬರಿ ಹಕ ಮಾರ ಮಾರ ಒಂದು ಎರಡ್ ಮೂರ್ ನಾಕ್ ತಿಂಗ್ ಆಯ್ತು ಐದಾರ ತಿಂಗ್ ಆಯ್ತು
ಏನು?
ಒಂದ್ ಹೋರಿ ಹಾಕೋ ಮಾರಿವೆ.
ಅವ್ವೂ ಯಾರ್ ಕಾಯತ್ರೋ ದಿನ್ನ.
ಹೂ ಅಪ್ಪಾ.
ಹಾ
ಇಪ್ಪತ್ತು.
ಹ್ಮ್
ಹ್ಮ್ ಹಂಗೆ ತಗದ್ವಿ ಮನ್ನಿ ಯಾರ ತೊಗೋದವಿ ಅವಾಗ ಯಾಕ್ ತಗದ್ವಿ.
ಅಲ್ಲೇ ಕುರಿನೆ ಬಂದಲ್ಲ.
ಹ ಮಾರಿವಿ ಎರಡು ವರ್ಷ ಆಯ್ತು.
ಎಲ್ಲ ಕುರಿಕಾಯಿನಾಪ ಕುರಿಕಾಯತ ಕುರಿಗತ್ತಲ್ಲಂದವ.
ಹಾ ಎರಡ್ ವರ್ಷ ಆಯ್ತು ಮಾರೀ ಸ್ವಲ್ಪ ಡ್ರಿಂಕ್ಸ್ ಮಾಡಿ ಜಗ್ಗೆ ಬೂಳ್ಲಕ ಇದ್ದ ಎಲ್ಲದೆಲ್ಲ.
ಹೂ.
ಇಲ್ಲ ಬ್ಯಾಡ ಸುದ್ದಿ ಅಂತ ತಗದೆ ಬಿಟ್ಟಿವ್ ಆ ಕಡೆ.
ಹಾ ಈಗ ಇವತ್ತಾಕ ಹೋಗಿಲ್ಲ.
ಹಾಳ್ದಾಗ್ ಉರ್ಸಿ ಬರ್ತ್ ಮೇಲೆಕ್ಕೆತ್ ಬಿಟ್ಟೊನ್ ನೋಡು.
ಅಳ್ದಾಗ.
ಹಾ
ಹ್ಮ್ ಹ್ಮ್ ಹಳ್ಳಕ್ಕ್ ಬಿದ್ದಾನ್ ಈಗ.
ನಮ್ಮ ಕರ್ ಪೂರ ಹಳ್ಳ ಬಾರ ನೀ ಹೋಗ.
ಎಲ್ಲಿ ನಿಮ್ಮ ಕೊಬ್ರ್ಯೊಳ.
ಅಲ್ಲ ಈ ಕಡೆ ಪೂರಾ ಮ್ಯಾಲ ದೊಡ್ಡ ಆಲ್ ಬಲ್ಲಿ.
ಅದೇ ಬ್ರಿಜ್ ಕಡೆಕ್ ಹಳ್ಳಕ್ ಬಿಟ್ಟಿದೆ ಎಲ್ಲಿ ಬಿಟ್ಟಿದೆ.
ಹಾ ಮ್ಯಾಲ ಬರ ಚಲೋ ಈ ಕಡೆ ಮ್ಯಾಲ.
ಗುಡಿಯದಲ್ಲ ಅ ಕಡೆ.
ಹಾ ರೈಟ್ ನೋಡ್ಪ.
ಅಕ್ಕಡ ಅಲ್ಲಾನ್ ಹಸ್ರ್.
ಹಸ್ರ ಎಕ್ಕಡಿಲ್ಲ ಒಣಿಗಾದ ಮೇವು.
ಹ್ಮ್.
ಹಳ್ಳದಲ್ಲ ಸ್ವಲ್ಪ ಎಡ್ಕಂದ ಈ ಕಡೆ ಹಾಸ್ರ.
ಹ್ಮ್.
ಹ್ಮ
ಹೌದಾ?
ಹ್ಮ್
ಹ್ಮ್
ನೀ ಮನೆ
ನಂಬುದು ಸಣ್ಣದ ಕರ ಆಕ್ಲಗರ.
ಆಕ್ಳಗರಾವ.
ಸಣ್ಣದೊಂದಾದದೇ ಮೇಯಕ್ ಕೂತ್ ಬಿಟ್ಟಿನ್.
ಹ್ಮ್
ಹ್ಮ್ ಕೆಲ್ಲಸ
ಹಾ
ಹಾಕ್ಬನ್ ಎಲ್ಲಸ?
ಹಾ ಆ ಕರನ ಸಣ್ಣ ಆಾಕ್ಳಗರ.
ಹ್ಮ್ ದೊಡ್ಡು
ಹಾ
ದೊಡ್ಡಡು ದೊಡ್ಡು
ಅದ ವಾತರ್ತೀದುಾ ವಾತರ್ತೀದುಾಣ
ಪಡಲ್ಲ ನ ಅಲ್ಲಾ
ದಡೈಲ ಒಂದೆ ಆತ ಆಕಬ.
ಹ್ಮ್.
ಯಾರು ಮಾರು ಮಣ್ಣೇ
ಹ್ಮ್
ಹೆನ್ ಇದದ ಅದನ್ನ ಅದ್ ಮೈಯ್ಯಕತಿವಿ ಅದ.
ಹ್ಮ್
ದಡ್ದುಲ್ ಹೆಂಗ್ ಪರ್ರ ಪರ್ರ ಪರ್ರ ಪರಂಗ
ಹಾ
ಅರಪ್ಪಪ್ಪರ ಅಂತ ಹೆಂಗ ಮೈ್ತ ನೋಡಗ
ಹ್ಮ್
ಹಾ
ಹ ಆಗ್ತ ಬಳ ಇದಾನ
ಹಾ ಹಾಕತೀದಿನಿ
ಹ್ಮ್ ಎಷ್ಟು ಕೋದು ಮನ್ನಿ
ಹ
ಮರಿನಂದ್ರು
ಅವವಾ ಇಪ್ಪತ್ತು ಐದಕ್ಕೆನ್ ಹೋಗುವ ಹಲೋ ಹಾ
ಎರಡು ಕಲಿತ
ಇಪ್ಪತ್ತ ಎಂಟ ನ್ ಹೋಗ್ಯವಂತ ಒಂದ್ ಮೂರ್ನ ಐದ್ ಸಾವಿರ ಕೈಲಕ್ಷ ಬಿದ್ದ ಎಮಂದಿವಿಲ್ಲ.
ಎಮ್ಮೆ
ಹಾ
ಯಾವದು
ಹ್ಮೆ ಹಳೆ ಎಮ್ಮಿ
ಹ್ಮ್ ತೆಂಗ ಹಾಲಂಗ್ ಕೊಡ್ದ ಎಷ್ಟು ಲೀ ಕೊಂದರು
ಹ ಹಾಲು ಮಾತ್ರ ಬಾರಿ ಕೊಡ್ತ
ನೀ ಎಷ್ಟ್ ಲೀಟರ್ ಕೊಡ್ತೀ
ಾಮನ್ಟ್ರ ಕೊರ್ಪ ಮಾಡ ಚಂದ ಇ ಮೇಸಿ ಅದ ಮಾಡ್ರಿ
ಹ್ಮ್
ಚಂಜಲ್ ಮುಂಜಲೆ ಆದ್ರ ಇಂಡದು ಆಗಲ
ಅದರೊಡುಕ
ಹಾ
ಅದ್ ನೋಡ್ಕೊಂಬರ್ತಾರಾನ ಅದ್ ನೋಡ್ಕೊಂಬರ್ತೆ ಹಾ ಅದ ನೋಡ್
ಮರನಾ ಕರ ಇ ಲ್ಲ ಮನಗ ಮನಗಾದ ಮನೆಾಗದಲ್ಲ
ಎಮ್ಮೆ
ಹಾ ಕರಖರ ರ ಮನ್ಯಾಗ ಆದ ದನ ಮಾಡ್ಕೊಂಬ ಬಂದಿ
ಹ್ಮ್ ಹ್ಮ್ ಹಾಕ್ಲು ಕೂಡಗ
ಅಕಡ ಕೂಡ ರಾಟೆ ಅದ ಹೆಮ್ಮ ಚೈತಿ ಇದಕ್ಕೆ ರಾಟೆ ಆಗ್ ಬಿಟ್ಟವಿ ಅಡ
ಹ್ಮ
ಹ್ಮ್ ಹಾ ನಡಪ್ಪಾ
ಇಲ್ಲಿಗೆ ಹೋಗ್ಯಾರ ಇವತ್ತು ಹೊಲಕ್ಕ ಹೋಗ್ಯಾರ ಲೇಬರ್ ಹಾಗ್ಯದ ಸದಿ ಅದ
ಹಾ
ಹಾ ಆಯ್ತಸತೆ
ನಾಡ ನಾಡ್ದತ್ ನೋಡು ಇಂದು ಸ್ವಲ್ಪ ಬಂದ್ ಅದ ನಡ್ದಂತ ತಿಸಕೊಡ್ತಿವಿ ಅವ ಪಸ್ಟ್ ತ ಈಸ ಬಂದಲ ಹಏ
ಹ್ಮ್
ಅದೊಂದ ಸಲ್ಪ್ ಬಂದ ಆಯ್ತು ತಸಿ ಡಿ ಎಫ ತರ್ಬಕ್ ಮಾಡ್ದ
ಗುಬರ
ಹಾ ಗೊಬ್ರ ಆಯ್ತ ಒಂದ್ಸರಿ ಮಳಿ ಬಂದಾಗ ಹಂಗೆ ಆಯ್ಕೆ ಬಿಡದ
ನಾವ್ನಕ್ತಂದ್ ಮಾಡಿವಿ ಸಂಟ ಬ ಇದನ್ನೇ ಬರ್ಲಾ ಇದು
ಹ್ಮಣ
ನಳೆನೆ
ಹ ಬ ಆಗ್ಬೇಕು ಎಲ್ಲ ಅನಗಬೇಕ
ಏಯ್ ಕಲ ಸತ್ತಲ್ಲೇ ನೀನ್
ಪ ಆದನಲ್ಲ ಮೊನ್ನೆ ಬಂತ ಉಊಪ್ರಿ
ಹ್ಮ್
ಒಳ್ಳಗಯ್ತು ಮಂದೆ
ಕೊಟೆ ಬಿಡಕ್ ಕೊಳಾಟ ಕೈಲಿ ಇಲ್ಲಾಂದ್ರ ಇದನ್ ಬರ್ತ ಬರ್ತ ನಿಂತ್ ಆಗ್ಲ್ ಕೆಲ್ಸ ಹಂಗೆ ಮಾಡೇ ನಮ್ಮ್ ಊರಾಗ ಫಸ್ಟ್ ಒಂದ್ ಮಳಿ ಬಂದ್ಬಿಟ್ಟದ ಅದೇ ಮಳಗ್ ಹೂರಿ ಎಲ್ಲಾರ
ಹ್ಮ್
ಹಿಂದೆಡಿ ಬರ್ತ್ ಬರ್ತ್ ಅಂತಿ ಕುಂತಾರ
ಹ್ಮ್
ಅದ ನೋಡ್ರಿ ಹಚ್ಚ ಬಿಟ್ಟದ ಅ ಕೈ
ಹ್ಮ್
ಕೈ ಯತ್ ಬಿಡ್ತಗಳ
ಹೌದಾ
ಆ
ಹ್ಮ್
ಮತ್ತೆರ್ ಮಾಡಗುತ್ತೆ
ಏನು ನೋಡ ಎಮ್ಮ ಎಲ್ಲಿ ಜ ಡ ಹೋದ್ದ ನಂಗ ನನಗ
ಹಾ
ಹಳ್ಳ ಕಟ್ನಿ ಯಾಕಾದೋಡಡಿ ಹದ್ದೇನ್ ಅರ್ಕಾನಂದ ನನಗಾಯಯಪ್ಪಾ
ಹ್ಮ್
ಪಾಮಾರ
ಹ ಒಡೆ ಹದ್ ನಾನನ್ ಎಕಡೆೇ
ಹ್ಮ್ ಒಡೆ ಬಿಡತ ನೀರ್ ನೋಡೋಣ ಆಯ್ತ ತಡ ಅಂತಗರ್ತ
ಮಕೊಂಬ ಬಿಡತದ ಅರ್ದ ಗಂಟೆ ಅಲ್ಲೇ ಅಲ್ಲೇ ಒಂದ್ ತಾಸ ಮೈದಂಗ ಹಾಗತದ ಅದಕ್ಕೆ
ಹ ಹೆಚ್ಚಿ ತೇಚಿಗಾತದ ಬಾ
ಯಾಕ ಮಕಥಾವ್ಲೆ ಅವು ಎಮ್ಮಿ ನೀರಾಗ
ಅದಕ್ಕ ಇದಕ್ಕ ಇತ್ತದ ಜಾಸ್ತಿ ಮಕ್ಕತ್ತದ ಬ್ಯಾಸಿಗಿ
ಹ್ಮ್
ಹ ಆಯ್ತ ಹಿಂಗ್ ಮಳಿಗಾಲಕಂಗ ಬುಳಲ್ಲವು ಆಯ್ತ್
ಇಲ್ಲಾ ಜಾಸ್ತಿ ಯಾಕ್ ಮಕ್ಕತವಂದೆ ನೀರಿಗ್ ಹೋಗಿ ಚರ್ಮ ಸ್ಮೂತ್ ಇರ್ತದಲೆ ಅದ್ ಕೂದಲ ಇರಲ್ಲಲ ಬಿಸಿಲಿಗಿ ಸುಡ್ದತದು ನೋಡಿದ್ರೆ ತಳತಳ ತಳ ಬಿಸ್ಲಿಗಿ ತಳತಳ ತಳ ಮಿಂಚರ್ತಿತದ್ ಅದ್ ಬೆನ್ನ್
ರಾತ್ರಿ ಮೇತವಲ್ಲೆ ಜಾಸ್ತಿ
ಹ್ಮ್ ತಂಪೂತಿಗ್ಯಾ
ಹ್ಮ್ ತಂಪೊತಿಗ್ ಬಾಳ ಮೇಯತ
ರಾತ್ರಿ ಮಲ್ಕಕತೊ ಬಾರಿ ಆಗ್ತದ ಮಲ್ಕೊ
ಮತ್ ಮೈದುವ ಎಲ್ಲ ತೊಂದ್ ಮೈತಿದವ ನೋಡ್ ಲೆಕ್ಕಾಕ
ಹಾ
ಮೈದದ್ದೆಲ್ಲ ತೋಂದ್ ಮೆಲ್ಕಾಗ್ತದಂದೇ ರಾತ್ರಿ
ಹ್ಮ್ ಹ್ಮ ಕೋಡ್ ಬೇಕ್ ಪಾ ಹ್ಮ್ ಹ್ಮ್
ಹ್ಮ್
ಹ್ಮ
ಅರಾಮ ಮೇವು ಬೆಳದದ್ ಚಂದ ಮೇಯ ಬೇಕಿಲ್ಲ
ಹ್ಮ್ ಏನಿಲ್ಲ
ಎಲ್ಲಾವ ಕರ
ಏ ಇಲೇ ಆವ ಗುಡಿ ಮುಂದ ಮೇಯಕುತವ ಎಡ್ ಅವ
ಹೌ ಹವ್ ಹಾ
ಹ್ಮ್
ಕಿಟ್ಟಾವಲೇ ಅವು ಟೊಂಕದಟಾವವು
ಹ್ಮ್
ನಾವೇನ್ ಸುಮ್ ನೋಡೋದಿಲ್ಲ ಕಿಸೆದಿಲ್ಲ ಹೊಲ್ದ ನಮ್ಮಣ್ಣ ಇಲ್ ಹೊಲಾದ ಹಾಕ್ಕೊಂಬಿಡತ್ತಿದ ಬರೇ ಇಲ್ಲನ್ ತಿನಕ್
ಹ್
ಕಳ್ಳ ಚಟಾದ ಬಾಳ್
ಹಾ ಹಾ ಹಾ ಹೌದು ಹೌದ್ ಹ್ಮ ಬಾ ಏನ್ ನಡದ್
ಹಾ ಹಾ ಏ ಏನು
ಉಂದ್ ಅಡ್ಡ ಆಗಿದ್ಯ
ಹ್ಮ್ ಅಚ್ಚ ಅಚ್ಚತಿನ ತೊಗ ನಿನಗ್
ಹಾ ಅಚ್ಚ ಹೇಳ್
ಹಾ